ಹಲೋ
ಆರಾಮಿದ್ದೀರಾ ಅಕ್ಕ.
ಹ್ಮ್ ಆರಾಮಿದ್ದೀರಾಮಿ ನೀವ್ ಆರಾಮಿದೀರಾ.
ಹಾಕ್ ಆರಾಮಿದಿವಕ್ಕ.
ಹ್ಮ್ ಚಾಯ್ ಆಯ್ತಾ ಚಾಯ್ ಮನೇಲೆೆಲ್ಲರ ಆರಾಮ್ ಇದ್ದಾರ ನಿಮ್ಮ್ ಮನೇಲೆಲ್ಲ.
ಹೌದಾಕ್ಕ ಹಾಂ ಅಕ್ಕ ಎಲ್ಲಾರು ಆರಾಮಿದಾರಕ್ಕ. ಇವತ್ತು ನಮ್ಮ್ ಊರಲ್ಲಿ ಸಂತೆ ಇತ್ತಾಕ್ಕ. ಅದಕ್ಕೆ ಹುಕ್ಕ ಸಂತೆಗೆ ಹೋಗ್ ಬಂದ್ವಕ್ಕ ಇವಾಗ.
ಹ್ಮ್
ಹಾಂ ಅಕ್ಕ ಎಲ್ಲಾ ತರಕಾರಿ ಎಲ್ಲಾ ತೊಗೊಂಡು. ಫುಲ್ ಜಗ್ಗು ಮಳೆ ಆಗ್ಬಿಟ್ಟಿತ್ತಕ್ಕ ಇಲ್ಲೆಲ್ಲಾ. ಹಂಗೆ ಹೋಗ್ ಬಂದ್ವಕ್ಕ ಅದ್ರೊಳಗೆ. ಹೌದಾಕ್ಕ.
ಅದು.
ಹ
ಹ್ಮ್
ಹ ಹೇಳಿ ಚೆಕ್ ಆಗ್ತಿದೆ ಎಲ್ಲ ಇಲ್ಲ ಇಲ್ಲ ಬ್ರೇಕ್ ಇದೇನು
ಇಲ್ಲ ಇಲ್ಲ ಅಕ್ಕ ಏನ್ ಆಗ್ತಿಲ್ಲ ಅಕ್ಕ ಏನ್ ಆಗ್ತಿಲ್ಲಕ್ಕ.
ಇಲ್ಲ ಹಾ ಹ್ಮ್ ಹ್ಮ್ ಹೇಳ ಹೇಳಿಮ್ಮ ಹೆಂಗಿದೆ? ಸಂತೆ ಹೆಂಗಿತ್ತು ಇವತ್ತಿಂದು?
ಅದೇ ಹೇಳ್ತಿದ್ದೀನಲ್ಲಕ್ಕ ಜಗ್ಗು ಮಳೆ ಆಗ್ಬಿಟ್ಟಿದೆಕ್ಕ ಎಲ್ಲಾ ರಜ್ಜ ರಜ್ಜೆ ಆಗ್ಬಿಟ್ಟಿದೆಕ್ಕ.
ಎಲ್ಲಾ ತರಕಾರಿ ಎಲ್ಲಾ ನೀರೊಳಗ ನಿಂತ್ಕೋಬಿಟ್ಟವಕ್ಕ ಪಾಪ. ರೈತರಿಗೆಲ್ಲ ಎಷ್ಟ ಕಷ್ಟ ಲುಕ್ಸನ್ ನೋಡಕ ಇವಾಗ ಈ ತರ ಆದ್ರೆ.
ಹೌದು ಹೌದು ಕಷ್ಟ ಆಗುತ್ತೆ ಜೀವನ ಮಾಡಕ್ಕೆ. ಹೌದು ಅದೇ ಅವ್ರ ಕೆಲ್ಸ ಇರುತ್ತೆ ಅದೇ
ಹ
ಎಲ್ಲದು ತಗೊಂಬಂದಿದಿವಕ್ಕ ಇದು ಈರುಳ್ಳಿ ಟಮಾಟೊ ಆಲೂಗಡ್ಡೆ ಬದನಕಾಯಿ ದೊಡ್ ಮೆಣಸಿನ್ಕಾಯಿ ಹ ಗಜ್ರಿ ಬೀಟ್ರೂಟ್ ಅಕ್ಕಾ ಹಾ ಅಕ್ಕಾ ಮೆಣಸನ್ಕಾಯಿ ಮೆಣಸನ್ಕಾಯಿ ಎರಡ್ ತರ ತಗೊಂಬಂದಿವ್ ಅಕ್ಕ. ಒಂದ್ ಮೆಣ್ಸಿನ್ಕಾಯಿ ಅಡ್ಗಿಗಾ ಅಕ್ಕ ಇನ್ನೊಂದ್ ಮೆಣ್ಸಿನ್ಕಾಯಿ ಇವು ಬಜಿ ಮಿರ್ ಚಿ ಮಾಡ್ತೀವಲ ಅಕ್ಕ
ಹ್ಮ್
ಅದಕ್ ಬೇರೆ ಮೆಣ್ಸಿನಕಾಯಕಾ
ಹ್ಮ್ ಒಳ್ಳೆ ಕೆಲ್ಸ ಮಾಡಿ ಅವ್ರ್ ಇದ್ರೆ ಊಟದಲ್ಲಿ ಚೆನ್ನಾಗಿತ್ತೆ ಇದು ರುಚಿಯಾಗಿರುತಲ್ವಾ?
ಹ ಅಕ್ಕ ಚವಳಿಕಾಯಿ ಕೂಡ ಒಳ್ಳೇದಲ್ಲಕ್ಕ ಚೌಳಿಕಾಯಿ ಪಾಲಕ್ ಸೊಪ್ಪು ಕೊತ್ತಂಬರಿ ಎಲ್ಲದ ತಗೊಂಬಂದಿವಕ್ಕ ನಮ್ ಸಂತಿ ಹೆಂಗ ತಂದ್ರಕ ಎಲ್ಲದು ಇರ್ತದಕ್ಕ ಕೆಂಪುಗಡ್ಡೆ
ಹ್ಮ ಕೆಂಪುಗಡ್ಡೆ ಅಲ್ಲ ಅಲ್ಲ ಇದು ಕೆಂಪುಗಡ್ಡೆ ಅಂತಾರಲ್ಲ ಬೀಟ್ರೂಟ್.
ಹಾ ಅಕ್ಕ ಹಾ ಅಕ್ಕ ತಗೊಬಂದಿದ್ದೀವಿ ಅಕ್ಕ. ಇದು ಬಿಸಿಬೇಳೆ ಏನ ಬಿಸಿಬೇಳೆ ಭಾತ ಪಲಾವ್ ಏನಾದ್ರು ಮಾಡ್ತೀವಲ್ಲಕ್ಕ ನಾವ್ ಸಾರಿ ಸರಿ ತೊಗೊಬರ್ತಿವಕ್ಕ ಬೀನ್ಸ್ ಬಟಾಣಿ ಮತ್ತೆ ಗಜರಿ ಬೀಟ್ರೂಟ್ ಸೋತೆಕಾಯಿ ಆಲೂಗಡ್ಡೆ ಇವಲ್ಲ ಬೇಕಕ್ಕ ನಮ್ಗ ಇಲ್ಲ ಅಂದ್ರೆ ತಿನ್ನಕ್ಕ ಆಗಂಗಿಲ್ಲ. ಹ ಕ್ಕ ನಿಮ್ದಕ ಸಂತೆ ಯಾವಾಗಕ್ಕ?
ನಮ್ದು ಸಂತೆ ನಮ್ದು ಸಂ ನಮ್ದು ಸಂತೆ ಬೆಳಿಗ್ಗೆ ಇದು ಎ ಪಿ ಎಂ ಸಿಗೆ ಹೋಗ್ತೀವಾ ಬೆಳಿಗ್ಗೆ
ಹ ಅಂದ್ರೆ ನಿಮ್ದು ಸಿಟಿ ಅಲ್ಲಕ್ಕ ಎ ಪಿ ಎಂ ಸಿ ಅಕ್ಕ ನಿಮ್ದ
ಹಾ ಎ ಪಿ ಎಮ್ಸ್ ಹೋಗಿ ತಗೊಂಡ್ ಬರ್ತೀವಿ ನಾವು ಬೆಳಿಗ್ಗೆ ನಾಲ್ಕವರೆ ಹಂಗ ಹೋಗ್ವಿ ಇರ್ತೀವಿ ಒಂದ್ ಆರು ಗಂಟೆ ಒಳಗಡೆ ಮುಗಿಸಕೊಂಡ್ ಬರ್ತೀವಿ ನೋಡಿ ಎಲ್ಲ ಒಂದೇ ಸಂಚೆ ಹಾಕೊಂಡು ಅಲ್ಲ ಎಲ್ಲಾ ರೀತಿ ನಮ್ಗೆತಿಳಿಸಿ ಎಲ್ಲಾನೂ ಸಿಗುತ್ತೆ ಅಲ್ ಅಲ್ಲೇ ಒಂದೇ ಸತಿ ಸಂತೆ ಮಾಡ್ಕೊಂಡ್ ಒಂದ ಎರಡ್ ಚೀಲ ತಗೊಂಡ್ ಬಂತವಿ ನೋಡ್ ಅಲ್ಲಿಂದ. ಅದೇ ಒ ವಾರ ಒಂದ್ ವಾರಕ್ಕ ಆಗುತ್ತೆ ನಮ್ಗೆ ಅದೇ.
ಹೌದಾ ಅಕ್ಕ ನಮ್ದು ಒಂದ್ ವಾರಕ್ ಒಂದೇ ಸರ್ತಿ ಅಕ್ಕ ಸಂತೆ ನಮ್ದು ಭಾನುವಾರ ತಕ್ಕಸಂತೆ ನಮ್ಮೂರ್ ಪಕ್ಕ ಇಲ್ಲ ಬೇರೆ ಬೇರೆ ವಾರ. ಒಂದ್ ಕಡೆ ಸೋಮವಾರ ಒಂದ್ ಕಡೆ ಮಂಗಳವಾರ ಇರ್ತದೆ ಒಂದ್ ಕಡೆ ಬುಧವಾರ ಇರ್ತದೆ. ಒಂದ್ ಕಡೆ ಗುರುವಾರ ಶುಕ್ರವಾರ ಎಲ್ಲಾ ಬೇರೆ ಬೇರೆ ಇರ್ತತಕ.
ಹೌದು ನಮ್ದು ಡೈಲಿ ಇರುತ್ತೆ ರೆಗ್ಯುಲರ್ ಏನಂತ್ರೆ. ಅ ಇದು ಈ ವಾರ ಇರಲ್ಲ ಅನ್ನೋದೇ ಏನಿರಲ್ಲ. ಹ ನೀವು ಹಳ್ಳಿಯಿಂದ ಸಿಟಿಗೆ ಬಂದ್ ತಗೋಬೇಕಾಗತ್ತಲ್ಲ ನೀವು.
ಇಲ್ಲ ಇಲ್ಲಕ್ಕ ಹಳ್ಳಿ ಒಳಗ ಇಲ್ಲೇ ಇಲ್ಲೇ ಮಾಡ್ತ. ರಕ್ಕ ಸಂತೆ ಎಂತಂದು ಒಂದಿನ ಅವಾಗ ಹೋಗಿ ಎಲ್ಲಾ ತಗೊಂಡಬಂದ ಬಿಟ್ಟರ ತಾರ. ಇನ್ನೊಂದು ನಿಮ್ದು ಎ ಪಿ ಎಂ ಸಿ ಅಂದ್ರೆ ಹೆಂಗಾಕ ಅಂದ್ರೆ. ಹ ರೇಟ್ ಎಷ್ಟ ಇರತದ ಅಷ್ಟೇ ಒಂದ್ ತರಾರಿ ಹೆಚ್ಚು ಕಮ್ಮಿ ಹಾಕಲಕ್ಕ ನಮ್ಮ್ ಹಳ್ಳಿ ಒಳಗ್ಗೆ ಹಂಗಲ್ಲಕ್ಕ.
ಹ ಅಲ್ಲಿ ಎ ಪಿ ಎಮ ಸಿ ಅಲ್ಲಿ ನಿಮ್ಗೆ ತುಂಬಾ ಕಡಿಮೆ ಬೆಲೆ ಸಿಗುತ್ತೆ ನಿಮ್ಗೆ. ಅದೇ ನಾವು ಇವಾಗ ಟಮಾಟೆ ಅನ್ಕೊಳ್ಳಿ ಟಮಾಟೆ ಎಲ್ಲ ತಗೊತೀವಂದ್ರೆ. ಒಂದ್ ಕೆಜಿ ಅಲ್ಲಿ ನಾನು ಒಂದ್ ಹತ್ತು ರೂಪಾಯೋ ಇಲ್ಲ ಇಪ್ಪತ್ತು ರೂಪಾಯ ತಗೊಂಡಿರ್ತೀನಿ. ಬಟ್ ಇಲ್ಲಿ ಬಂದ್ಮೇಲೆ ಕೆಜಿ ಮೂವತ್ ನಲ್ವತ್ ರೂಪಾಯಿ ಐವತ್ ರೂಪಾಯಿ ಹಾಕ್ತಾರೆ ಇಲ್ಲಿ. ಅವ್ರಗ ಇವ್ರಿಗಿ ಬಾಳ ವ್ಯತ್ಯಾಸ ಇರುತ್ತೆ ಇವ್ರು ಯಾಕಂದ್ರೆ ಇವ್ರ ಊರೆಲ್ಲಾ ತಿರುಗ. ರಲ್ಲ ಬಂಡಿಯಲ್ಲಿ ಹಾಕೊಂಡು ಹಂಗಾಗಿ ಇವ್ರ ರೇಟ್ ಜಾಸ್ತಿ ಆಕ್ತಾರೆ.
ಹಕ್ಕ ನಮ್ದ್ ಆತರಾನೂ ಬರ್ತಾರಕ್ಕ. ಆತರನು ಇಲ್ಲೇ ಊರೊಳಗ ಇರ್ತಾರಲ್ಲಕ್ಕ ಅಜ್ಜಿ ಅವ್ರು ಯಾರಾದ್ರರು ತೊಗೊಂಬಂದಿರ್ತಾರಕ್ಕ ಸುಮ್. ಓದಕೊಂದ ಬಂದಿರ್ತಾರ ಹೆಂಗಿದ್ರ ಪರಿಚಯ ಇರ್ತೀವಂತಂದ. ಒಬ್ಬವ ಒಂದೊಂದ್ ಸರ್ತಿ ಉದ್ರಿ ಕೊಟ್ಟೋಗ್ತಿರ್ತಾರಕ್ಕ ದುಡ್ಡು. ಹ ಚೇಂಜ್ ಇಲ್ಲಾ ಅಂದ್ರ ಚಿಲ್ಲರ್ ಇಲ್ಲಾರದಾಗ ಉದ್ರಿ ಕೊಟ್ಟ ಹೋಗ್ತಾರಂತ. ಎಲ್ಲಾ ಚೆನ್ನಾಗಿರ್ತತಕ್ಕ ಎಲ್ಲಾ ಕಡೆನು. ಎಷ್ಟು ತರಕಾರಿ ತಿಂತೀವ ಅಷ್ಟು ಚೆನ್ನಾಗ ಅಲ್ಲಕ್ಕ ಆರೋಗ್ಯಕ್ಕ ಆರೋಗ್ಯಕಿನ ಹೆಚ್ಚಾಯಿಂದ ಏನೈತೆ.
ತರಕಾರಿಯ್ತು ಅದ್ರಲ್ಲಿ ಇರೋ ಪುಷ್ಟಿ ಯಾವದ್ರಲ್ಲಿ ಇರಲ್ಲ ನೋಡಿ. ಎಲ್ಲಾರೂ ಬರೇನಾ ಏನಂತರೆ ನೀವು ಮಾಂಸ ತಿನ್ಬೇಕು ಅಂತಾರೆ. ಇದಕ್ಕಿನ್ನ ಇವೆ ಜಾಸ್ತಿ ಚೆನ್ನಾಗಿದೆ.
ಹ ಅಕ್ಕ ಹೌದಕ್ಕ ನಿಜಕ್ಕ ಪ್ರಾಣಿ ಹಿಂಸೆ ಮಾಡಿ ತಿಂದು ಏನಯ್ತು ಹೇಳಕ್ಕ.
ಪ್ರಾಣಿಹಿಂಸೆ ಮಾಡಿ ತಿಂದ್ರೆ ಹೊಟ್ಟೆೆಗೆ ಹಗ್ತಿತ್ತನೋ ಅದು. ಬಟ್ ಮುಂದಕ್ಕ ಇರುತ್ತೆ ಅನ್ನೋದನ್ನ ಮರಿತಿದ್ದಾರೆ ಕರ್ಮ ಇರುತ್ತೆ ಅನ್ನೋದನ್ನ. ಅದ್ ಅಭ್ಯಾಸ ಮಾಡ್ಕೊಂಡ್ ಬಿಟ್ಟದ್ರಲ್ಲ ಬೇಕು
ಅಭ್ಯಾಸ ಹೋಗಂಗಿಲ್ಲಕ್ಕ ಬಿಡಂಗಿಲ್ಲ ಅವ್ರು.
ಅದು ಹೋಗ್ಲಿ ಬಿಡಪ್ಪಾ ತಿಂಗ್ಳಿಗೆ ಒಂದ್ಸರ್ತಿ ತಿಂತಾರ ಅಂದ್ರ ಹೋಗ್ಯಕ ಹಂಗಲ್ಲ ಇವರು. ಇವರಿಗೆ ದಿನಾ ಬೇಕು. ವಾರಕ್ ಮೂರ್ ಸರ್ತಿ ಬೇಕು ನಾಲ್ಕ್ ಸರ್ತಿ ಬೇಕು ಅಂದ್ರೆ ಹೆಂಗಗುತ್ತೆ ಹೇಳಕ. ದಿನ ಎಷ್ಟು ಪ್ರಾಣಿ ಅಂತ ಬಲಿ ಕೊಡದು ಹೇಳಕಲ್ಲ ನಾವು ಇನ್ನೊಂದು ತರಕಾರಿನ ಮನೊಳಗ ಬೆಳೆಸೋದ ಇನ್ನ ಚೆನ್ನಾಗದ ಅಕ್ಕಾ.
ಇದು ಬೆಳೆಸಲ ಬಿಡಿ ಅಂತ ಒಳ್ಳೆ.
ಹ ಅಕ್ಕ ಹೌದಕ್ಕ ನಮ್ ಕಡೆ ಇ ನಾವೆಲ್ಲ ಹೂ ಗಿಡಗಳೆಲ್ಲ ಹಾಕಿದಾವ ಅಕ್ಕ. ಸಗ್ಗು ಗಿಡಗಳ ಹಾಕಿದೀವಕ್ಕ ನಾವು ಎಲ್ಲಾ ತರಕಾರಿಗಳ.
ಬಾಳ ಹೈರಾಣ.
ಹ ಅಕ್ಕ ನಮ್ದಿಲ್ಲಿ ಮನೆಮುಂದೆ ಸ್ವಲ್ಪ ಜಾಗ ಅಕ್ಕ ಅಲ್ಲಿ ಎಲ್ಲ. ಯ್ತಕ್ಕ ಪಲಾವೆಲೆ ಕೋತಂಬರಿ ಎಲ್ಲದೂ ಆಯ್ತಕ್ಕ. ಎಷ್ಟ ಆಗುತ್ತೆ ಕರಿಬೇವ ಅಕ್ಕಾ.
ಹೌದದು ಆದ್ರೂ ಮನೇೆಯಲ್ಲಿ ಆರಾಮಾಗಿ ರೊಟ್ಟಿ ಮುದ್ದೆ ಪಲ್ಲ್ಲೆ ಕಾಳು ಇನ್ನು ಕಾಳು ತಿನ್
ಹಾ ಅಕ ಹೌದು
ಹ್ಮ ಮತ್ತೆ ಅಕ ಹೆಂಗಿತ್ತು ದಿನ ಎಲ್ಲಾ ಇವತ್ತು
ಇವತ್ತು ಇಲ್ಲಿ ಸ್ವಲ್ಪ ಮಳೆ ಬಂದಿತ್ತಾ ಹ ಅಂಗಾರೆ
ಹಾ ಕ ತಂಪ್ಐತ ಅಕ
ಅಲ್ಮೇ ಏನಂತಾರೆ ಹೊಡೆ ಅಂತಾರಲ್ವಾ ಕೇಳ್ಸ್ತಿಲ್ಲ ಇವಾಗ ಕೇಳಸಿದೆೇನಾ ಇವಾಗ ಕೇಳ್ಸಿದೆೇನಾ ಹ್ಮ್ ಚೆನ್ನಾಗಿತ್ತಮ್ಮಿ ಇವತ್ತು ಭಾನುವಾರ
ಹೌದಾ ಅಕ್ಕ ಭಾನುವಾರ ಎಲ್ಲಾ ಏನ್ ಲೇಟ್ ಆಗಿ ಎದ್ರ ಅಕ್ಕ ಹಲೋ
ನಾವು ಕೆಲ್ಸಕ್ ಹೋಗ್ಬೇಕಲ್ಲಾ ಹಂಗಾಗಿ ಬೆಳಿಗ್ಗೆ ನಾರ್ಮಲ್ ನಾರ್ಮಲ್ ಟೈಮ್ಗೆ ಎದ್ದಿದೀವಿ
ಹೌದಾ ಅಕ್ಕ ಅಕ್ಕ ಸ್ವಲ್ಪ ಬಾಳ ಸೌಂಡ್ ಬೇರೆ ಇದೆಲ್ಲ ಕೇಳ್ತ್ಐತೆ ಅಕ್ಕ
ಸೌಂಡ್ ಕೇಳ್ತದೆನಾ ಇವಾಗ ಓಕೆ ನಾ ಇಲ್ಲಿ ಡೋರು ಇದೆ ಅಲ್ಲ ಅದಿಕ್ಕೆ ಕೇಳಿಸ್ತಿರ್ಬೋದು ನಿಂಗೆ
ಹೌದಾ ಕ
ಹ
ನಮ್ದು ಏನು ಇಲ್ಲಕ್ಕ ಇವತ್ತು ಭಾನುವಾರ ಅದೇ ಅಕ್ಕ ತರಕಾರಿ ಎಲ್ಲ ತಗೊ ಬಂದವಲಕ್ಕ ಅದ್ನೇ ಕ್ಲೀನ್ ಮಾಡ್ ಾರ ತಾವು ಅದನ್ನೆಲ್ಲ ನೀರೊಳಗ್ ತೊಳೆದು
ಪ್ರಿಜ್ ಲಿ
ನೀರಳ ತಳದು ಇಡ್ತರ ಹಟಾ ಇವರೆಲ್ಲಾ ಮತ್ತೆ ಇವಾಗ ಗಿಡ ಮರಗಳೆಲ್ಲ ಕಡ್ದ್ ಬಿಡ್ತಳಕ ಮತ್ತೆ
ಹ
ಹೆಂಗಿರೋದ್ ಹೇಳಕ್ಕ ಪರಿಸರ ಎಪರಿಸರ ಎಲ್ಲಾ ಹಾಳಾಗ ಉಂಟು ಬಿಟ್ಟ ಕ ಇವಾಗ ಯಾರು ಗಿಡ ಬೆಳಸಂಗಿಲ್ಲ ಒಂದ್ ಗಿಡ ಬೆಳಸಂಗಿಲ್ಲ ನಾಲ್ಕ್ ಗಿಡ ಕಡಿತಾರಕ್ಕ
ಹಾ ಅದೇನೋ ಇದಿರು ಅದು ಏನೋ ಕೆಟ್ಟೋಗಿದೆ ಅಂತ ಹ ಎಲ್ಲನು ಕಡೀತಾರೆ ನೋಡಿ ಅವ್ರು ಸುಮ್ನೆ ಬಿಡಲ್ಲ
ಹಪ್ಪು ಅಂತಂದು ಗಿಡಗಳು ಕಡಿತಾರಕ್ಕ
ಜೀವ್ನ ಮಾಡೋದಕೋಸ್ಕರ ಮನುಷ್ಯರನ
ಹೌದಕ್ಕ ರೈತರದ್ದು ಜಾಗ ಇರ್ತದಕ್ಕ ಅವ್ರಿಗೆ ದುಡ್ಡು ಕೊಟ್ಟು ಜಾಗ ಕೊಂಡ್ಕೊಬಿಡ್ತಾರಕ್ಕ ಇಲ್ಲ ನಾವ್ ಇಲ್ಲಿ ಒಂದ್ ಕಟ್ಟಡ ಕಟ್ಟಿಸ್ಬೇಕು ಇಲ್ಲಿ ನಮ್ ಕಡೆ ಎಲ್ಲ ಅದ್ರ ಅದ್ರ ಸಲುವಾಗಿ ಏನ ಹೋರಾಟ ಮಾಡ್ತಿದಾರಕ್ಕ ಹಿಂಗ್ ಕಟ್ಟಡ ಕಟ್ ಮಾಡ್ರಿ ನಮ್ಮ ಪ್ರಾಣಿಗಳೆಲ್ಲ ಸಾಯ್ತಿದ್ದವು ಇದು ಒಗಿಗೆ ಮತ್ತೆ ಇ ದೊಡ್ ದೊಡ್ ಎಲ್ಲಾ ಇರ್ತಾವಲ್ಲಕ್ಕ ಆ ಹೊಗೆಗೆ ಮತ್ತೆ ಅವ್ ಕಾರ್ಖಾನೆಯಿಂದ ಬರಂತ ಎಲ್ಲಾ ಹೊಗೆೇನೂ ಇಲ್ಲೇ ಬರ್ತದಲಕ್ಕ ಮತ್ತೆ ಪ್ರಾಣಿ ಸಂಕುಲಗಳೆಲ್ಲ ಏನ್ ಮಾಡೋದ್ ಹೇಳಕ್ಕ ಪಾಪಾ ಅವು ಬಾಯ್ಬಿಟ್ಟು ಹೇಳಕ್ಕು ಹಂಗಿಲ್ಲ ಏನಿಲ್ಲ
ಹೇಳಕ್ಕೂ ಆಗಲ್ಲ ಅವ್ರ ಒಂದು ಸಾಗೊಥರ. ನೀ ಇನ್ನು ಅವ್ರಗ ಅರ್ಥ ಆಗದ ಅದು ನೋವು ಏನಂತ ಹೇಳಿ. ಇವಾಗ ಅತ್ತ ಅತ್ತ ಆಗಿದ್ದವರು ಯಾರು ಸುನೆಕ್ ಕೂಡಲ್ಲಲ್ಲರು.
ಹೌದಕ್ಕ ಅನಿರ್ದಿಷ್ಟಾವಧಿ ಮಾಡ್ತಿದಾರಕ್ಕ. ಈವಾಗ ಆಗ್ಲೇ ಮೂರ್ ತಿಂಗಳ್ ಆಯ್ತಕ್ಕ ಅವ್ರು ಹೋರಾಟ ಮಾಡಕ್ ಕುಂತು. ದಿನಾ ಬರ್ತಾರಕ್ಕ ಕುಂದಕೊಂಡಿರ್ತಾರ ಅಲ್ಲಿ ಹೋರಾಟ ಮಾಡ್ಕೊಂಡೆ.
ಅದ ಹೋರಾಟ ಮಾಡ್ತಾನೇ ಇದ್ದಾರೆ ಅವ್ರಿಗೆ ಇನ್ನು
ಹಾತ
ಹ್ಮ್ ಹೌದಿ.
ಅವ್ರಿಗೆ ಒಂದ್ ನ್ಯಾಯ ಸಿಗ್ಬಲ್ಲಕ್ಕ ಹೌದಲ್ಲ ಅವ್ರು ತಮ್ಗೋಸ್ಕರ ಹೇಳ್ತಿದಾರಾ ಇಲ್ಲ ತಮ್ಮ್ ಪ್ರಾಣಿ ಸಂಕುಲಗಳೆಲ್ಲಾ ಉಳತಿಲ್ಲ ನಮ್ಮ ದನಗರುಗಳೆಲ್ಲ ಈ ತರ ಎಲ್ಲಾರ ನದಿ ಕರ್ಕೊಂಡು ಹೋಗಿರ್ತಾರ ಅಕ್ಕ ನೀರ್ ಕುಡಿಯಕ ಅವ್ ನೀರ್ ಕುಡ್ದು ಕಲುಷಿತವಾಗಿಗಬಿಡ್ರೆ ತಕ ನೀರುವು ನೀರ್ ಕುಡ್ದು ಅವ್ಕೆಲ್ಲ ಹುಷಾರ್ಲಾರ್ದಂಗ ಆಗದು ಈ ತರ ಎಲ್ಲ ಆಗ್ತದಲ್ಲ. ಅದಕ್ಕೆ ಹೋರಾಟ ಮಾಡಬೇಕಾರ
ಹೌದು ಮಾಡಲೇಬೇಕಾಗುತ್ತಲ್ಲ ಇವಾಗ ಎಲ್ಲರೂ ಎಲ್ಲರೂ ಒಂದೇ ದಾರಿಯಲ್ಲಿ ನಡದ್ರೆ ಅವ್ರನ್ನ ಯಾರ ತ ತಡಿಯೋರ್ ಯಾರ ಪಾಪ. ಸಹಾಯ ಮಾಡೋದ್ಯರು ಹ್ಮ್. ಹದನ್.
ಸರಿ ತಗ.
ಆಯ್ತಾ ಪಾಪ ನಿಮ್ದು ಕೆಲ್ಸ ಇದ್ದಂಗಿದೆ ಮಾಡ್ಕೊಳ್ಳಿ. ಹ್ಮ್ ಸರಿ ಇರ್ತೀನಿ.